ಜಿಇಇಇಇಇ ಹಲೋ ಹಲೋ ಹಾ ಅಕ್ಕಾ ಆರಾಮಿದ್ದಿರಾ. ಹು ನಕ್ಕಾ ಆರಾಮದೇನ ಹು ಅಕ್ಕಾ ಆರಾಮದೆನಿ. ಹು ಊಟಾ ಆಯ್ತಕ್ಕಾ.
ಹಾ ಏನ ಆಗೆತ ನಮ್ಮದು ಈಗ ಆಯ್ತು ನೋಡಪ್ಪಿ ಊಟಾ ಮಳೆ ಎಲ್ಲಾ ಹೆಂಗಿದೆ ಊರಲ್ಲಿ.
ಈ ಬೆಳಿಗ್ಗೆ ಒಂದ ಸ್ವಲ್ಪ ಬಂತ ನೋಡ್ರಿ ಮಳೆ ಬೆಳಿಗ್ಗೆ ಒಂದ ಸ್ವಲ್ಪ. ಪ್ಪಾ ಮಧ್ಯಾಹ್ನ ಸ್ವಲ್ಪ ಅಷ್ಟೇ ಒಂದಂದ ಆಡ ಆಡೆ ಹನಿ ಬಿಡ್ರಿಪ್ಪಾ
ಎಲ್ಲ ಮಳೆನ ಜಾಸ್ತಿ ಇಲ್ಲ ಬಿಡಪ್ಪಿ ಈಗ ಮೊದ್ಲನ್ ಗತೆ ಹೋದ ವರ್ಷ ಎಲ್ಲ ಅಷ್ಟು ಎಷ್ಟು ಮಳೆ ಇತ್ತು ಈ ವರ್ಷ ಮಳೆನೇ ಇಲ್ಲಾ ನೋಡು.
ಇಲ್ಲಾ ಮಳೆನೇ ಇಲ್ಲಾ ಎಲ್ಲಾ ಬಿತ್ತಿದಾರಕ್ಕಾ ಮೆಕ್ಕೆಜೋಳಾ ಮೆಕ್ಕೆಜೋಳಾ ಎಲ್ಲಾ ಬಿತ್ತಿದ. ತ್ತಿದಾರಾ ಮಳೆನೇ ಇಲ್ಲಾ ಏನ ಇಲ್ಲಾ
ಹೌದು ನಮ್ಮಲ್ಲಿ ಇಲ್ಲೆಲ್ಲಾ ಜಾಸ್ತಿ ಬಿತ್ತಿದ್ದಾರೆ ಮಳೆ ಬೀಳ್ದಕ್ಕೆ ಎಲ್ಲಾ ಪೀಕ್ ಎಲ್ಲಾ ಹಾಳಾಗ ಹೋಗ ತ್ತಿದಾವ ನೋಡ ಊರಲ್ಲಿ
ಹಾ ಹೌದ ನೋಡ
ಹೌದ ಮಳೆ ಬರ್ಲಿ ಅಂತೇಳ ಹೇಳಿ ನಮ್ಮೂರಲ್ಲೂ ಮೊನ್ನೆ ಕಪ್ಪಿ ಮದ್ವಿ ಮಾಡ್ಸ್ ದ್ರ ಏನ್ ಮಾಡ್ಸಿದ್ರು ಮಳಿ ಹಂಗ ಅಷ್ಟೇನೀನೆ ನೋಡ್ ಸ್ವಲ್ಪ ಬಂತು ಇವತ್ತೊಂದ ಸ್ವಲ್ಪ ಬಿಟ್ಟು ಈಗ ಗ್ಯಾಪ್ ಆಯ್ತು.
ಹಾ ನಮ್ಮ ದಾವಣಗೆರೆಯಲ್ಲಿ ಎಡೆ ಜಾತ್ರೆ ಅಂತ ಮಾಡ್ಸಿದ್ರು ಮಾಡಿದ್ರಕ್ಕ ದುರ್ಗಮುಂದು. ಮಳೆ ಬರ್ಲಿ ಅಂತಾನೆ ಅದು ಹು ಜಾತ್ರೆ ಆದು ಬೆಳಿಗ್ಗೆ ಇಂದ ಸಂಜೆ ಮಟಾ ಮಾಡಿದ್ರಲ್ಲ ಹೋಮ ಎಲ್ಲಾ ಮಾಡ್ಸಿದ್ರಾ ಅದ ಅವತ್ತಿನ ದಿನಾ ಸಕತ್. ತ್ತ್ ಮಳೆ ತಿರುಗ್ ದಿನಾನೇ ಬಾಳ ಚನ್ನಾಗ ಮಳೆ ಬಂತು. ಮತ್ತ ಇತ್ತ್ಇಚಗ್ ಈ ಕಡೆ ಹೋಗೇ ಬಿಡತ್ ನೋಡ್ರ
ಅಮ್ಮನ ಪವಾಡಾ ಐತಳ ಹಂಗರಾ ಅವ ಜಾತ್ರೆ ಮಾಡ ಅವ ಎಡೆ ಜಾತ್ರೆ. ತ್ರೆ ಮಾಡಿದ್ಮೇಲು ಮಳೆ ಬರ್ಬೇಕಂದ್ರ ನೋಡ್ ಮತ್ತ ಎಷ್ಟು ಸತ್ಯ ಇರ್ಬೋದು ಹ.
ಸಂತೆ ಮಾರ್ಕೆಟ್ ಅಲ್ಲಿ ತರಕಾರಿ ಎಲ್ಲ ಹಸ್ತಿದ್ರು ಅಂತದು ಇವತ್ತು ಈ ತ್ತಲ್ಲ ಅಲ್ಲೇ ದೇವರು ದೇವಸ್ಥಾನದತ್ರ ಅಪೋಜೀಟ್ ಎದ್ರೀಗೆ ಹಚ್ಚಿದ್ರ ಅಕ್ಕಾ
ಹಾ ಗುಡಿ ಮುಂದೆ ಸಂತಿ ಮಾಡಿದಾರ ಈ ವಾರ ಹು ಅಂದ್ರ ಅದು ಮಳಿ ಬರ್ಲಿ ಅಂತಾನೆ ಮಾಡಿರರ್ಬೇಕಪ್ಪಿ ಇವರಲ್ಲಿ
ಹ್ಮ್ ಅದೇ ಅಕ್ಕ ಅವತ್ ಮಾತ್ರ ಚೆನ್ನಾಗ್ ಬಂತ ಬಿಡ್ರಿ ಮಳೆ ಇವಾಗೇ ಇಲ್ಲ. ಇವಾಗ ಬಿಸಿಲು ರಾ ರಾಣ ರಾಣ ಬಿಸ್ಲು ಹೊಡೆಯಕತ್ತತಿ.
ಹಂಗೆ ಬಿಸಲಿಗಾಲದ ಬಿಸಲಗೇತಪ್ಪಿ ಈಗ ತಬ್ಬರಿಪ್ಪಿ ನಮ್ಮೂರಿಗೂ ಒಂದ್ಸರಿ ಈ ಕಡೆಗೂ ಹಳ್ಳಿ ವಾತಾವರಣ ಇರುವಂತ್ರೀ
ಹ್ಮ್ ಒಂದ್ಸಲ ಬರ್ತಿನ್ ತಡ್ರೀ ಬಾಳ ದಿನ ಆಯತ್ ನಾನು ಬಂದೇ ಇಲ್ಲ. ಸಾಕ್ಷಾತ್ ಕರ್ ಹ ಅವ್ರಿಗೂ ಕಾರ್ಕಂಡು ಹ್ಮ್
ಕರೆ ಹಳ್ಳಿ ಕಡೆ ವಾತಾವರಣ ಚೆನ್ನಾಗಿರುತ್ತೆ ಆ ಕಡೆ ಸಿಟಿ ಕಡೆ ಬಲಿ ಬರ್ ಪಾಲ್ಯೂಷನ್ ವಾತಾವರಣನ ನೋಡಲ್ಲಿ.
ಅಲ್ಲಿ ಹೆಂಗ ಅಂದ್ರೆ ಹಳ್ಳಿ ಕಡೆ ಅಲ್ಲಿ ಇಲ್ಲೀ ಅಡ್ಡಾಡ್ಬೋದು ಅಕ್ಕ ಈ ಸಿಟಿಯಲ್ಲಿ ಬರೀ ಬಾಗಲು ಹಕೊಂಡ್ ಒಳಗೆ ಇರ್ಬೇಕು.
ಅಲ್ಲಿ ಬಾಗಲು ಹಾಕ್ಕೊಂಡ್ ಒಳಗೆ ಇರದಪೀ ನೀನ್ ಅಲ್ಲೆಲ್ಲಾರೂ ಹೋಗ್ಬೇಕು ಅಂತಂದ್ರೆ ಟ್ರಾಫಿಕ್ಕ್ಳೋಗೆ ಹೋಗ್ಬೇಕು ಬಟ್ ಇಲ್ಲಿ ಹಂಗಿರಲ್ಲ ನಮ್ಮ ಊರಿಂದ ನೀನ್ ಇಪ್ಪತ್ ಕಿಲೋಮೀಟರ್ ಸುತ್ತ ಎಲ್ಲಾ ಹೋದ್ರುನು ಆರಾಮ್ ಫ್ರೀಯಾಗ್ ಫ್ರೆಶ್ ಏರ್ ತಗೊಂಡ್ ಆಕಡೆ ಈಕಡೆ ಹೊಲ ನೋಡ್ಕೊಂತ ಹೋಗ್ಬಹದು ನೀನ್
ಹೋಗಬಹುದು.
ಹಂಗ್ ಚೆನ್ನಾಗಿರುತ್ತೆ ಮತ್ತೆ ಇದು ಮೊಹರಂ ಹೆಂಗಾಯ್ತ್ ಅಪ್ಪಿ ಅಲ್ಲಿ.
ಮೋಹರಾಂ ನಾವೇನ್ ಮಾಡಲ್ಲ ಅಕ್ಕ
ಅಂದ್ರೆ ಚೋಂಗಿ ಅದು ಏನು ಮಾಡೋದ್
ಹ ಹಾ ನಾವ್ ಮಾಡಲ್ಲಕ್ಕ ನೀವ್ ಮಾಡ್ತೀರಾ.
ಅ ಅಂದ್ರೆ ನಾವು ಪದ ನಮ್ ಇದು ಊರ್ ಹಬ್ಬ ಅಲ್ಲಪಿ ಇದೆ ನಮ್ಮೂರಲ್ಲಿ ಎಲ್ಲಾ ದೇವರುಗಳು ಊರ್ ತುಂಬಾ ಮೆರವಣಿಗೆ ಮಾಡ್ತಾರಾ. ಈಗ ಸುತ್ತ ಆ ಕಡೆಗ್ ಈ ಕಡೆ ಎಲ್ಲಾ ಹಾ ಆ ಕಡೆ ಈ ಕಡೆ ಎಲ್ಲಾ ಇರೋ ದೇವ್ರುಗಳನ್ನ ಎಲ್ಲಾ ಒಟ್ಟು ಮಾಡಿ ಮೆರವಣಿಗೆ ಮಾಡ್ತ್ ತಾರೆ ರಾತ್ರಿ ಫಸ್ಟ್ ದೇವರಲ್ ಮೈ ತೊಳಿತಾರ.
ಹಾ ಅಕ್ಕ
ಊರ ಕತ್ತಲ್ ರಾತ್ರಿ ಒಳಕ ಒಂದ್ಸರಿ ದೇವರು ತಗೊಂಬಂದ್ ಇರ್ತಾರಪ್ಪಿ ಎರ ಎರಡು ಮೂರ್ ದಿವಸ್ದ್ ಮೊದ್ಲೆ ಅವಾಗೂ ರಾತ್ರಿಯದ್ದು ನೋಡಿದ್ವಿ ನಾವು ಒಂದೂವರೆ ಏನೊ ಅದಾದ್ಮೇಲೆ ಹಗಲೊತ್ ತ್ತು ಮನೆ ಹತ್ರಾನೇ ಇಲ್ಲೇ ಪುಲ್ ಕೇಕಿ ಹೊಡತಿರ್ತಾರೆ ದೇವರು ಹೊತ್ತರು. ಎಷ್ಟ್ ನಾಲ್ಕೇನೊ ಐದ್ ದೇವ್ ಕೂಡಿರ್ತಾವ್ ನೋಡು ಎಲ್ಲಾ ಇಲ್ಲಿ ಪ್ಯಾಟಿ ಅಂತ ಬರುತ್ತೆ ನಮ್ಮ್ ಮನೆಯಿಂದ ಒಂದ್ ಸ್ವಲ್ಪ ಮುಂದೆ. ಅಲ್ಲೆಲ್ಲಾ ದೇವರು ಸೇರತ್ತ್ ತ್ತೆ ಎಲ್ಲಾ ಊರ ಊರ್ ಪುಲ್ ಮೆರವಣಿಗೆ ಆಗತ್ತಲ್ಲಾ ಹಂಗಾಗಿ ಇಡೀ ಊರಾಗ ಊರಾಗ ಅವತ್ತ್ ತ್ ಚೊಂಗಾ ಎಲ್ಲಾರು ಮನಿ ಒಳಗೂನು
ಹ್ಮ್ ನೀವು ಮಾಡಿದ್ರಕ್ಕ
ಹಾ ಮಾಡಿದ್ದೇ ಅಪ್ಪಿ ಮತ್ತೆ ಊರ ಹಬ್ಬ ಅಂದ್ಮೇಲೆ ಮಾಡೋದೆೇ ಅಲ್ಲ ಈಗ ಇಲ್ಲಿ ಆ ಊರ್ ಜನದ್ ಇವರು ಜನದ್ ಏನು ಇಲ್ಲ ಈಗ ನಮ್ಮ್ ಹಬ್ಬ ನಾವು ನಡ್ಕೊಳೋ ದೇವ್ರಗಳಿಗೆ ಈಗ ಅವರು ಇದ್ ಮಾಡ್ತಾರೆ ಆಮೇಲೆ ಇಲ್ಲಿ ನಮ್ಮ ಊರಲ್ಲಿ ದಾಮೋ ದುರ್ಗಂಗ್ ಅಂತೇಳಿ ಇದು ಐದ್ ವಾರ ಮಾಡ್ತಾರಪ್ಪಿ ಮಂಗಳವಾರ ಶುಕ್ ಕ್ರವಾರ ಅಂತೇಳಿ ಹಂಗ್ ಮಾಡ್ ತ್ ಐದನೇ ವಾರ ಮುಸ್ಲಿಮರ ಆತು ಹಿಂದೂ ಮಂದಿ ಆತು ಎಲ್ಲಾ ಸೇರಿ ಅಮ್ಮಗ್ ಮುಡಿ ತುಂಬ್ತಾರ.
ಹ್ಮ್ ಹ್ಮ್ ಹ್ಮ್ ಹ್ಮ
ಜಾತಿ ಅದು ಇದು ಇರ್ಬೋದು ಬಟ್ ದೇವರು ವಿಚಾರಕ್ ಬಂದ್ರೆ ನಾವು ಮಾಡ್ತೇವಿ ಅವರು ನಮ್ಗ್ ಬಂದ ಮಾಡ್ತಾರೆ ನಾವುಮೊನ್ನೆ ಹೋಗ್ ಸಕ್ರಿ ಎಲ್ಲ ಉದಸ್ಕೊಂಡ್ ಬಂದ್ವಲ್ಲ.
ಹಾ, ನಾವು ಎಡೆ ಜಾತ್ರೆ ಅಂತ ಮಾಡ್ದಾಗ ಹೋಗಿದ್ವ ದುಗ್ಗಮ್ಮ ಹಬ್ಬಕ್ಕೆ. ಬರ್ತಿ ಕ್ಯೂ ಅನ್ ಇ ಬೆಳಿಗ್ಗೆ ನಿಂತ್ರೆ ಮಧ್ಯಾಹ್ನ ದರ್ಶನ ಆಗೇತ್ ನೋಡ್ರಿ ಎರಡ್ ಗಂಟೆಗೆ. ಎಂಟಕ ಹೋಗಿ ನಿಂತ್ರೆ ಎರಡು ಗಂಟೆ ಅಷ್ಟು ರಶ್ಯು.
ಈಗ ಗದ್ಲಾಯ್ತು. ತನ್ನ
ಹ್ಮ್, ಬರ್ತಿ ಜನಕ್ಕ, ಬರ್ತಿ ಜನ ಅಂದ್ರೆ ಬರ್ತಿ ಜನ. ಆ ದುಗಮನ ಹಬ್ಬ ಹೆಂಗ್ ಮಾಡ್ತವಲ್ಲ ಅ ಈ ಸಾರಿ ಎಲ್ಲಲ್ಲಕ್ಕ ಇನ್ನ ಎರಡು ವರ್ಷ ಆಯ್ತ್ರಾ ಇಲ್ಲ
ಯಾವಾಗಾಗಿದ್ದು ಜಾತ್ರೆ ನಾ ಮಾರ್ಚ್ ಲ್ ಆಗಿದ್ದಾ, ಹ್ಮ ಎಷ್ಟು ಎಷ್ಟ ವರ್ಷಕ್ಕೊಮ್ಮೆ ಜಾತ್ರೆ
ಎರ್ಡ್ ವರ್ಷಕ್ಕ, ಎರಡ್ ವರ್ಷಕ್ಕೊಮ್ಮೆ ಪಸ್ಟ್ ಈಗ ಐದ್ ವರ್ಷ ಮಾಡಿದ್ರಂತ. ಇವಾಗ ಎರಡು ವರ್ಷಕ್ಕೆ ಬಂದೈತೆ.
ಹ, ಹಾ, ಹಾ ಎರಡ್ ವರ್ಷಕ್ಕೆ ಐದ್ ವರ್ಷ ಅಂದ್ರೆ ಅದ್ರಲ್ಲಿ ಇರೋದ ಯಾರು ಸಾಯೋದ ಯಾರೊ
ಹ್ಮ್, ಅದಕ್ಕೆ ಹಂಗಾಗಿ ಬಾಳ ಲೇಟ್ ಆಕತ್ತ ಅಂತಂದು ಇವಾಗ ಎರಡ ವರ್ಷ ಮಾಡಿರತ್ತ. ಒಂದೊಂದ್ ಊರಲ್ಲಿ ಅಲಕ್ಕ ಇದು ಹೆಂಗ್ ಗೊತ್ತ ಒಂದೊಂದ್ ಊರಲ್ಲಿ ಒಂಬತ್ತು ವರ್ಷಕ್ ಒಂದ್ಸಲ ಜಾತ್ರೆ.
ಹಾ, ಹೌದಪ್ಪಿ ಇ ಸಿದ್ದಾಪುರ ಅಂತೇಳಿ ನಮ್ಮ ಸ್ವಲ್ಪ ರಿಲೇಷನ್ ದೂರ ವಾರ್ಗಿತ್ತ ಆಗ್ಬೇಕ ಅವಳು ನನಗೆ ಅವ್ರ ಊರಲ್ಲಿ ಒಂಬತ್ ವರ್ಷಕ್ಕ ಒಂದ್ಸರಿ ಜಾತ್ರೆ ನೋಡಿ ಪ್ರತಿ ಮನಿ ಒಳಗು ಕುರಿ ಅಡುಗೆ ಅಂತೆ ಅವರಲ್ಲಿ ಜಾತ್ ಹಂಗಂತೆ ಪ್ರತಿಯೊಬ್ಬರು ಮನೆಗೂ ಕುರಿ ಕಡೆಯದಂತ ಊರ್ ಮಂದಿಗ ಯ ಅವರು ಎಲ್ಲ ಬಂಧು ಬಳಗ ಕರ್ಕೊಂಡ್ ಊಟ ಮಾಡ್ಸೋದಂತ. - ಒಂಬತ್ ವರ್ಷಕ್ಕ ಒಂದ್ ಸರಿನೇ ಅಂತಾ ನೋಡೋದು ಜಾತ್ರೆ.
ಹ್ಮ್, ನಾನು ಮೊನ್ನೆ ಹಬ್ಬಕ್ ಹೋಗಿದ್ನಲ್ರರಿ ನಮ್ಮ ತಂಗಿ ಮನ್ಯಾಗ ಹಬ್ಬಕ್., ಹೋಗಿದ್ದೇರಿ ಒಂಬತ್ತು ವರ್ಷಕ್ಕ್ ಒಂದ್ಸಲ ಜಾತ್ರೆ ಬಾಳ್ ಗ್ರ್ಯಾಂಡಾಗಿ ಮಾಡ್ತಾರೆ ಮನಿ, ಮನೇಲ್ಲಿ ಕಾಲ್ ಇಡಕ್ ಜಾಗಿರಲ್ ನೋಡ್ರಿ ಅಷ್ಟು ಸಂಬಂಧಿಕರು.
ಹಾ, ಅದೇ ನಾನ್ ಇದ್ನ್ನ ನೋಡಕ್ಕೆ ಕೇಳಿದ್ದ ನಮ್ಮ ವಾರ್ಗಿತಿ ಕಡೆಯಿಂದ ಯಾರೋ ಹೋಗಿದ್ರಲ್ಲಿ ನಮ್ಮ್ ಮನೆಯಿಂದ. ನಾ ಅವ್ರ ಕಡೆ ಅದ್ನ್ ಕೇಳಿದ್ದೆ ನೋಡು. ಇಲ್ಲಿ ನಮ್ಮೂರಲ್ಲೂ ಜಾತ್ರೆಗಳು ಸಿಕ್ಕಾ ಬಟ್ಟೆ ಅಪ್ಪಿ ನಮ್ಮೂರಲ್ಲಿ ಎರಡು ಎರಡು ವರ್ಷಕ್ಕೆ ಒಂದ್ ಸರಿ ಎಲ್ಲಾ ಜಾತ್ರೆ ಇಲ್ಲ ಪ್ರತಿ ವರ್ಷನು ಎಲ್ಲಾ ಜಾತ್ರೆ ನಡಿತಾವು ಈ ಶಂಕ್ರಮ್ಮನ್ ಜಾತ್ರೆ ಅಂತಾ ನಡೆಯುತ್ತೆ ವರ್ಷ- ವರ್ಷ ಪ್ರತಿ ವರ್ಷ ಮೈಲಾರಲಿಂಗನ್, ಜಾತ್ರೆ ಈರಣ್ಣನ್ ಜಾತ್ರೆ, ಬಸವಣ್ಣನ ಜಾತ್ರೆ ಆಮೇಲೆ ದ್ಯಾಮವ್ವ ದುರ್ಗ್ ವ್ನಗುಡಿ ತುಂಬುದಂತ ಆತು ಪ್ರತಿ ಒಂದ್ ಜಾತ್ರೆ ಒಂದ್ ಏಳು ಎಂಟು ದಿನಾ ಎಂಟು ಜಾತ್ರೆ ನಡೆಯುತ್ತಾವು ನೋಡ್ ಇಲ್ಲಿ.
ಹೌದ್ರಾ, ನಮ್ದ ಇಲ್ ದಾವಣಗೆರೆಗೆ ನಡಿಯೋದೇ ಒಂದೇ ಜಾತ್ರೆ ದುರ್ಗಮನ್ ಜಾತ್ರೆ.
ಅದು ಊರಿಗ್ ಊರ ಡಿಸ್ಟಿಕ್ಗೆ ದೊಡ್ಡ ಹಬ್ಬ ಅದು. ಇಲ್ಲ ನಮ್ಮಲ್ಲಿ ಇಲ್ಲಲ್ಲಾ ಆಪಿ
ಒಂದ್ ಕುರಿನೂ ಸಹಿ ಇಲ್ಲ ಎರಡ್ ಕುರಿನೂ ಸೈನೆಅಕ್ಕಾಅಂದ್ರೆ ಬಾಳ ಚೆನ್ನಾಗ್ ಮಾಡ್ತ ತಾರಲ್ಲ ಅವ ಜಾತ್ರೆಗಂತರು ಕಾಲ್ ಇಡಕ್ ಆಗಲ್ ಅಲ್ ಅಷ್ಟು ರಶ್ ಬರಿ ಅಕ್ಕ ಈ ಸಲ ಜಾತ್ರೆಗೆ. ಈ ಸಲಾನ ಮುಂದಿನ ಸಲಾನ ಐತಿ
ಯ್ ಬರನ್ಪ್ಪಿ ಖಂಡಿತ ಬರ ನೀವು ನಮ್ಮೂಊರಿಗೆ ಬರೀ ಊರ್ ಹಬ್ಬಾ ಜಾತ್ರೆ ಎಲ್ಲಾ ಊರ್ ನೋಡ್ ಹುಡುಕ ಕೊಂಡ ಹೋಗದರಲ್ಲಿ ಸರಿ.
ನಾವು ಬಂದಿಲ್ಲ ಬರತೀನಿ ತಾಳ ಅಕ್ಕಾ ನೀವು ಬರ್ರಿ ನಾವು ಬರ್ತೀವಿ.
ಅದೇ ಅದೇ ಅಪ್ಪಿ ಈ ಕಾರ್ತಿಕ ಅಂತ ಮಾಡ್ತಾರ್ ಇಲ್ ನಮ್ಮ್ ಒನೇಲಿ ನಮ್ಮ್ ಮನಿಂದ ಹಾ ಒಂದ್ ಇಪ್ಪತ್ ಒಂದ್ ಹತ್ ಹನ್ನೆರಡು ಮನೆ ದಾಟಿ ಸಿದ್ದಾರೋಡ ನ ಗುಡಿ ಐತಿಲ್ಲಿ ಅಲ್ಲಿ ಊರಲ್ಲಿ ಅದ ಕಾರ್ತಕ್ ಮಾಸದೊಳಗೆ ಕಾರ್ತಿಕ ಹಚ್ಚತಾರಪ್ಪಿ. ಫುಲ್ ಓಣಿ ಫುಲ್ ಕಾರ್ತಿಕ ನೋಡು ಆ ಕಡೆ ಈ ಕಡೆ ಪಟ್ಟಿ ಬರದು ದೇವಸ್ಥಾನದ ಆಕಡೆಯಿಂದಾನೇ ಪ್ರಣತಿಗಳು ತೊಂಬಂದ ಗುಂಪಿ ಗುಂಪಿ ಗುಂಪಿ ಹಣ ಪ್ರಣತಿ ಹಾಕ್ತಾರ. ಅವನ್ನೆಲ್ಲ ಸಾಲಕ್ ಅವರು ಏನ್ ಪಟ್ಟಿ ಬರೆದಿರ್ತಾರೆ ಅದ್ರ ಮೇಲೆ ಇಟ್ಕೊಂತ ಹೋಗೋದು ಆಮೇಲೆ ಎಣ್ಣೆ ಬತ್ತಿ ಎಲ್ಲಾ ಅವ್ರ ಕೊಡ್ತಾರೆ ಇಲ್ಲಿ ನಮ್ಮ ಊರಲ್ಲಿ ಗೋಂದಾವಳಿ ಮಹಾರಾಜರ ಅಂತ ಹೇಳಿದಾರ. ಅವ್ರ ಅಜ್ಜಾರ್ ಬಂದು ಗುಡಿ ಓಳಗ ಪೂಜೆ ಮಾಡಿ ಆದ್ಮೇಲೆ ಮೈಕ್ ಒಳಗ ಅನೌನ್ಸ್ ಮಾಡ್ತೀತಿ. ಅಲ್ಲಿ ಮಟ್ಟ ಯಾರು ಮನಿ ಬಾಗ್ಲಾಗಿನ್ ಇದ ಪ್ರಂತಗೆ ಹಚ್ಹೋಗಿಲ್ಲ ನೋಡ ದೀಪಾ. ಅವರು ಬಂದ್ ಅಜ್ಜಾರ್ ಮಾಡಿದ್ಮೇಲೆ ಹಾ ಅವ್ರ ಅಜ್ಜಾರ್ ಹೇಳಿದ್ಮೇಲೆನೆ. ಆಮೇಲೆ ಅವರು ಏನ್ ಗ್ಯಾಪ್ ಕೊಟ್ಟಿರ್ತಾರಲ್ಲ ಮಿಡಿಲ್ ಓಡಾಡಕ ಅಲ್ಲಿ ರಂಗೋಲಿ ಹಾಕ್ಬೇಕ ಒಂದಿಷ್ಟು ಚೆನ್ನಾಗ್ ಕಾಣಸುತ್ತೆ ಈ ಟೈಮ್ ಗೆ ಕೂರ್ ನೋಡ್ರ ರಂಗೋಲಿ ಹಾಕಕ್ ಮೂರ್ ಮೂರರುವರೆ ಇಿಂದ ರಂಗೋಲಿ ಹಾಕಕ್ ಕುೂಂತ್ವಿ ಅಂದ್ರೆ ಆರು ಗಂಟೆ. ಅಲ್ಲಿ ಮಟಮಟಾನೂ ರಂಗೋಲಿ ಹಾಕೋದು ಎಲ್ಲಾರು ಅವ್ರೊ್ ಮನೆ ಬಾಂಗ್ಲಾದ ಏನ್ ಜಾಗ ಸ್ಪೇಸ್ ಬಿಟ್ಟಿರ್ತಾರಲ್ಲ. ಒಬ್ಬೊಬ್ರು ಎರಡೆರಡು ರಂಗೋಲಿ ಇಲ್ಲಾ ನಾವ್ ಇ ಕಡೆಯಿಂದ ನಮ್ದೊಂದು ಆಕಡೆ ನಮ್ ಎದ್ರಗಡೆೋ್ರಂದ ಆ ಕಡೆ ಒಂದು ರಂಗೋಲಿ ಹಿಂಗ್ ಹಾಕೊಂತ ಹೋತ ಇಲ್ಲಿ ಊರಲ್ಲಿ ಚೆನ್ನ್ ನಡೀತಾವಪ್ಪಿ ಆಮೇಲೆ ಎಲ್ಲಾ ಜಾತ್ರೆ ಮೆರವಣಗಿನೂ ನಮ್ಮ ಮನಿ ಓಣಿ ಮೂಲಕನೇ ಹೋಗೋದು
ಹ್ಮ್ ಒಂದೊಂದ್ ಊರಲ್ಲಿ ಒಂದೊಂದ್ ತರ ಬಿಡ್ಬೇಕ ಬಹಳ ಖುಷಿ ಅನಿಸತತಿ ಜಾತ್ರೆ ಹಬ್ಬ ಎಲ್ಲಾ ಬಂತ..
ಹಾ ಹುಡುಗರಿಗ್ ನೋಡಕ್ ಒಂತರ ಖುಷಿ ಅಪ್ಪಿ ಆಮೇಲೆ ಇಲ್ಲಿ ಇದು ಎತ್ತನ್ ಈ ಏನ್ ಮೊನ್ನೆ ಬತ್ತ ಹಸುವಗಳು ಎಲ್ಲಾ ಒಂದ್ ನೂರ ನ ಜೊತೆಗಳು ನೋಡು ಎತ್ತುಗಳು ಆ ಎತ್ತುಗಳೂ ಎಲ್ಲಾ ಜೊತೆ ಜೊತಿ ಜೊತೆ ಮಾಡಿ ಜೋಡೆ ತಿಂದ ಮೆರವಣಿಗೆ ಹೋಗುತ್ತಪ್ಪ ರಿ ಇಷ್ಟು ಚೆನ್ನಾಗ್ ಕಾಣಸುತ್ತದ ಎಷ್ಟುರ ಎಷ್ಟ್ ಜನ ಸಾಕಿದಾರ ಅಷ್ಟು ಜನದನ ಇರ್ತಾವ್ ನೋಡಲ್ಲಿ ಎತ್ತುಗಳು. ಮೆರವಣಗಿ ಒಳಗೆ ಅವಕ್ಕ್ ಅಲಂಕಾರ ಚನ್ನಾಗಿ ನಾಮ ಏ ಮಾಡಿದ್ ಗಪ್ಪಿ ನಾವು ಕಾರು ಹುಣ್ಣಿಮೆಗೆ ಅಂದ್ರೆ ಇದೆಲ್ಲಾ ಹಬ್ಬಗಳು ಮ ಇಲ್ಲಿಂದ ನಾ ಸ್ಟಾರ್ಟ್ ಅಲ್ಲ ಒಂದ್ ಸ್ವಲ್ಪ ಸಜಕದು ಮಾಡಿ ಅನ್ನ ಅದ್ ಪಲ್ಯ ಮಾಡಿ ಸಂಡಗಿ ಕರ್ದು ಮಾಡಿದ್ದ ನೋಡು.
ಹ್ಮ್ ಹ್ಮ್ ಅಕ್ಕ ನಮ್ದು ಆಕಳ ಎಲ್ಲ ಅದಾವಲ್ಲ ಇದು ಹೋರಿ ತರ ಐತಲ್ಲಾ ನಾವು ಬೆಳಿಗ್ಗೆ ಪೂಜೆ ಮಾಡಿ ಎಡೆ ಮಾಡಿದಕ ತಿನ್ನಿಸಿ ಎಲ್ಲಾ ಪೂಜೆ ಎಲ್ಲ ಮಾಡಿ ಹನ್ನೆರಡ ಗಂಟೆ ಫ್ರೀ ಆಗಿ ನೋಡ್ರಿ ಇವತ್ ಕೆಲ್ಸ ಕೆಲ್ಸ
ತಪ್ಪಿ. ಹುಡ್ಗುರಿ ಸ್ಕೂಲಗ್ ಕಳ್ಸ್ಕೊಂಡ್ ಮಾಡ್ಕೊಂತ ಆಗೋದೇ ಇಲ್ಲ ಅದ್ರಾಗ ಹ
ರೆಡಿ ಇರ್ಬೇಕ ಅಕ್ಕ ಇಬ್ಬರು ವ್ಯಾನ್ ಬರ್ತತ ಒಂಬತ್ತ ಗಂಟೆ ಕರೆಕ್ಟ್ ರೆಡಿ ಇದ್ದು ಬಿಡ್ಬೇಕು ಅವರು ಮತ್ತ ಹತ್ ನಿಮಿಷಾನ ಕಾಯಿಲ್ಲ ಅವ್ರು ಹ್ಮ್
ಇಲ್ಲ ಯಾರ ಲೇಟ್
ಹಾ ಬಿಟ್ಟು ಹೋಗ್ಬಿಡ್ತಾರ ಹ ಹಂಗಾಗೆ ಅಕ್ಕಾ ನಾನ ಒಂಬತ್ತ ಅದಕ್ಕ್ ರೆಡಿ ಮಾಡಿ ಬಿಡ್ತೇನ ನೋಡ್ರಿ
ನಮ್ ಮನ್ಯಾಗ ನನ್ನ ಮಗನು ಸೇಮ್ ಒಂಬತ್ತು ಐದಕ್ ಅಂದ್ರ ವ್ಯಾನ್ ತಣ್ಣ ಅಂತ ಬರತ್ತ. ಬಿಫೋರ್ ಐದ ನಿಮಿಷೇ ಅವನಿಗೆ ರೆಡಿ ಮಾಡಿ ನಿಂದರಸಿ. ಅದಕ್ ಆಮೇಲೆ ನಮ್ದೆಲ್ಲಾ ಬೇರೆ ಕೆಲ್ಸಗಳು ಈ ಹಬ್ಬ ಹುಣ್ಣಿವೆಗಳು. ಸ್ಟಾರ್ಟ್ ಆತಂದ್ರೆ ಮುಗೀತ ಆ ಕಡೆ ಅದು ಕೆಲಸ ಈ ಕಡೆ ಮನಿ ಕ್ಲೀನಿಂಗ್ ಮಾಡ್ಕೊಂತ ಅವ್ರ ಕಲ್ಸೋ ಮಟ್ಟನ ಆಗುತ್ತೆ.
ಹ್ಮ್ ಹೌದುಕ್ಕ ಬಾಳ ಕೆಲ್ಸ ಆವ ಬಿಡ್ರಿ. ಎಷ್ಟು ಮಾಡಿದ್ರರು ಮನೆ ಕೆಲ್ಸ ಯಾವ್ದು ತೀರೋದೇ ಇಲ್ಲ.
ಮುಗಿಯದಿಲ್ಲಪ್ಪಿ ಮಾಡ್ಕೊ. ತಾನೆ ಹೋಗೋದ್ ಹಬ್ಬ ಹುಣ್ಣಿವಿ ಬಂತಂದ್ರ ಮಾಡೋ ಕೆಲ್ಸದಕಿಂತ ಮತ್ ಎಕ್ಸಟ್ರ ಕೆಲ್ಸಾನ ಯಾಡ್ ಆಕ್ತಾವ.
ಹ ಹ ಅದು ಸಂಬಂಧಿಕರೆ ಎಲ್ಲ ಬಂದಿರ್ತಾರ ಅವ್ರದ್ದೊಂದ. ಅದೇ ಕೆಲ್ಸ ಮತ್ ಮನೆ ಕೆಲ್ಸ.
ತಪ್ಪೆ ನಿನ್ನೆ ನಮ್ಮ ಅವಾರ್ಗ ತೇರಿಬ್ರು. ಆಮೇಲೆ ಈ ಕಡೆ ನಮ್ಮ ಮಾವನ ಅಕ್ಕ ಅವ್ರ ಮಗ ಸೊಸ್. ಇ ಅ ಅವರ ಮೊಮ್ಮಕ್ಕಳ ಇಬರೋದು ನೀನ್ನೆ ನಮ್ಮ ಅತ್ತೆ ಅವ್ರದ. ಅಷ್ಟ್ ಆರ್ ವರ್ಷ ಮುಗುದ ಏಳನೇ ವರ್ಷನ ಧೂಪ ಹಾಕಿದ್ದ ಅದಕ್. ನಿನ್ ಎಷ್ಟ್ ಮನಯಾಗ ಒಂದ್ ಹನ್ನೆರಡ್ ಹದಮೂರ್ ಜನ ನೋಡ ಎಲ್ಲಾ ಅಡಗೆ ಇಷ್ಟು. ಟಿಂಗ್ ನಿನ್ನೆ ಮಾಡಕ್ ಶುರು ಮಾಡಿದ್ದೆ. ಹಾ ನಿನ್ನೆ ಆರು ಗಂಟೆಗ ಆಯ್ತು ಎಲ್ಲಾ ಅಡ್ಗೆ. ಆ ರಾತ್ರಿ ಎಲ್ಲಾ ಮು ಊಟ ಮುಗಸ ಹೋಗಮಟ್ಟ ಊಟ ಹತ್ತೂವರೆ ಆಯ್ತ. ಬೆಳಿಗ್ಗೆ ಐದ ಗಂಟೆಗೆ ನಮ್ ಚಿಕ್ಕ ಚಿಕ್ಕಮ್ಮನ್ ಊರಿಗೆ ಬಿಡಕ ನಮ್ಮ ಮನವ್ರು ಹೋದ್ರ ಆಗಂದ ಐದ ಗಂಟೆಯಿಂದ ಮಾಡಕ್ ಸ್ಟಾರ್ಟ್ ಆಗಿದ್ದ್ ಈಗ ಒಂದ್ ಸ್ವಲ್ಪ ಮಗಳು. ಮಕೊಂಡ್ಲ ಅಂತೇಳಿ ಫೋನ್ಸ ಫ್ರೀ ಸಿಕ್ತ ನೋಡ್ ಮಾತಾಡಕ್.
ಹೌದ್ರಾ ಬಾಳ. ಹೌದಕ್ಕ ನಿಮ್ ಪ ಮಕ್ಕಳ ಮರಿ ಸಣ್ಣವ್ರ ಅದಾರ.
ಹಾ ಅಕ್ಕಡೆ ಅವಂದು. ಹ್ಮ್ ಚಿಕ್ಕೋಳಿದಾಳಪ್ಪಿ ಅದ್ರಲ್ಲಿ ಅವುಳು ತುಂಟಿ ಬಾಳ ಇದಾಳ ಮಲ್ಕೋಣದಿಲ್ಲ ಮಧ್ಯಾಹ್ನ ಹೊತ್ತು. ಯಾಕೋ ಇವತ್ ನಿದ್ದೆ ಬಂದ್ ಮಲ್ಕೊಂಡ್ಲು. ಅವ್ರ ಅಜ್ಜನ್ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಇದ್ದಾಳ ಅವ್ರ ಜೊತೆನೇ ಇರ್ತಾಳಕಿ ಜಾಸ್ತಿ.
ಹಾ ಹಾ.
ಗೂ ಕೆಲ್ಸ ಆಗ್ತಾ ಇರ್ತಾವ. ಅವ್ರಜ್ಜಿ ಇಲ್ಲ ಮತ್ತ ಅವ್ರ ಅಜ್ಜನ್ನು ಜಾಸ್ತಿ ಹಚ್ಕೊಂಡಳ ಆಕಿ. ಮುತ್ತು ಊರ್ ಕಡೆ ಏನ್ ಸ್ಪೆಷಲ್ ಅಪಿ. ನಾವ ಈಗ ನೆಕ್ಸ್ಟ್ ನಮ್ ಅಕ್ಕಾರ್ ಬಂದಾಗ ಬರ್ಬೇಕ ನೋಡಪ್ಪಿ.
ಹೌದ್ರಾ ಬಂದ್ರೆ ಬರ್ರಿ ಮನೀಗಿ.
ಏ ಬರ್ತೇವೆ ಅಪ್ಪಿ.
ಹ್ಮ ನಾವ ಇಲ್ಲಿ ಅಕ್ಕ ದಾವಾಣಗೆ ಮಕ್ಳಗ ಏನನ್.
ಹಾ ಅಪ್ಪಿ.
ರಜಾ ಇದ್ದಾಗ ಕೋಟೆ ಇದ್ರತ್ರ ಎಲ್ಲಾ ಹೋಗಿರ್ತಿವಕ್ಕ ರಜದಾಗೆ.
ಹ್ಮ್.
ಜೋಗಿ ಮೋಗಿ ಒಂದ ಆಸಡ್ಸ್ಕಂತ ಅನಿಮಾಲ್ಸದವ ಅಲ್ಲೆಲ್ಲಾ ತೋರ್ಸ್ಕಂಡ್.
ಹಾ ಅವ್ಕೂ ಮತ್ ಬೇಜಾರ್ ಕಳಬೇಕಲ್ಲ ಪಾಪ.
ಹಾ ಹ್ಮ್. ಸಂಡೆ ಒಂದ್ಸಲ ಸಂಡೆ ಒಂದ್ಸಲ ಕರ್ಕೊಂಡ್ ಹೋಕೀನಕ್ಕ.